್ರ
ಹಲೋ
ಹಲೋ
ಹ್ಮ್ ಕೇಳಾತಿರ್ಲ್ಲ ನು ಏನಿಲ್ಲ ಕುಂತಿದ್ದೀನಿ ನೀ ಏನ್ ಮಾಡಾತಿದ್ದಿ
ನಾನು ಏನೆಲ್ಲ ಕ್ಯಾಬಸ್ ತಗೋಬೇಕು
ಎದರುದ
ಅದು ಇದ್ದಿದ್ದೇ ನನಗ
ಕಡಿಮೆ ಆಗಿಲ್ಲ ಟ್ಯಾಬ್ಲೆಟ್ ಮುಗ್ದಿಲ್ಲ ಇನ
ಹೋಗಿದೂ ಮತ್ತೆ ನಿನ್ನೆ ಬಂತ
ಹ್ಮ್ ಹ್ಮ ಎವ್ವ ತಾಯಿ ಹ್ಮ ಬರಿ ಆರಾಮ್ ತಪ್ಪದೆ ತಪ್ಪದ ತಪ್ಪದ್ರ ತಪ್ಪದ ಕಡಿಮಿ ಆಗಲ್ಲ ಕಾಣುತ್ತ ಅ ಶುಬುಬ ಹೊಂಗಿಂದ ನ ಏನೇನು ಹಚ್ಕೊಂಡಿವು ನೋಡ
ಹೂ ಲೆ ಮೊನ್ನೆ ನೈಟ್ ಚಿಕನ್ ಕೊಟ್ಟಿದ್ರು ಆ ಚಿಕನ್ದು ಮಸಾಲೆ ಆಗಿ ಬಂದಿಲ್ಲ ಅನ್ಸುತ
ಹ್ಮ್ ಅಲ್ಲಾ ನೀವ ಎಲ್ಲಿದ ಮಸಾಲೆ ಹತ್ತಿ ಹೇಳ ನೀ ಚಿಕನ್ ಮಾಡ್ಬೇಕಾದ್ರ
ನಮ್ದಲ್ಲ ಇಲ್ಲಿದು
ಅಂಗಲ್ಲ ನೀವು ಮನ್ಯಾಗ ಮಾಡಿ ಹಾಕ್ತೀರಿ ಎನ್ ಹೊರ್ಗಿಂತ ತರ್ತೀರಾ ಮಸಾಲಿ ಎಲ್ಲ ಮತ್ತೆ ಇವ್ರಗ ಅವ್ರಿಗೆ
ಇಲ್ಲ ನೀವು ಬರ್ರ ಬೆಳ್ಳುಳ್ಳಿ ಅದು ಇದು ಇಲ್ಲೇ ರೆಡಿ ಮಾಡ್ತಾರ
ಹಾ ಹಂಗಾಗಿ ಏನೇನ್ ಯ
ನಮ್ಮಂಗ ಹಿಂಗ ವಣ ಪುಡಿ ಅದು ಇದು ಎಲ್ಲ ಸಿಗಲ್ಲ ಇಲ್ಲಿ
ಮತ್ತ
ಅದು ಒಂದು ರುಬ್ಬದ ಐತಾ ಅದೊಳಗೆ ಒಂದಿಷ್ಟ ಮೆಣಸಿನ್ಕಾಯಿ ಹಾಕ್ತಾರ
ಹ್ಮ್
ಅದ್ರೊಳಗೆ ಎಲ್ಲ ಉಪ್ಪಗಿಪ್ಪ ಹಾಕ್ತಾರ ಆಯ್ತ ಅದನ್ನ ನೀರ್ ಹಾಕಿಸ್ನ ರುಬ್ಬಿ ಅದನ್ನೇ ಹಿಂಗ ನಾವ್ ಮಿಕ್ಸರಕ ಹಾಕಿ ಯಾವಾಗ್ರ ಸಾಂಬಾರ್ ಮಾಡಗ ಮಾಡ್ತಿರ್ತಾರ ನೋಡ್ ಮನ್ಯಾಗ
ಹ್ಮ್
ಹಂಗ ಅವ್ರು ದಿನಾ ಅಡ್ಗೆಗ್ನು ಹಂಗೆ ಮಾಡ್ತಾರ ಹಿಂಗ್ ಒಣ ಪದಾರ್ಥ ಹಿಂಗ ಸ್ವಲ್ಪ ಖಾರ ಕೊಡ್ರಿ ಅಂತಂದ್ರೆ ಇಲ್ಲ ಇರಲ್ಲ
ಅಯ್ಯಯ ನಾವ್ ಮುಂಚೆ ಖಾರ ಮಾಡಿಟ್ಬೊ
ಹ್ಮ್ ತರ ಹಾ ಹಂಗಿಲ್ಲ ಈ ಸೈಡ್
ಐ ಐ ಅದಕ ನಿನ್ಂತತ ಕಾಣಂತದ
ಹ್ಮ್ ಆಯಿ ಬರ್ಲಲ್ಲ
ಹ್ಮ ಎಲ್ಲಾ ಹೋಟೆಲ್ನಾಗು ಹಂಗೆ ಮಾಡ್ತಾರ ಚಿಕನ್
ನನ್ ಒಟ್ಟ ಸೈಡ್ ಹೊರ್ಗಿಂದ ಏನ್ ತಿಂದ್ರನು ಆಗಬರಲ್ಲತು ಈಗ ಮತ್ತ ಇಲ್ಲೇ ಅಂತಂದ್ರರುನು ಇಲ್ಲಿದ್ದೇ ನಿಂದಚಕನ್ನೆ ಎಫೆಕ್ಟ್ ಆಗ್ಯದ್ ನೋಡಿ ಏನ್ ಮಾಡ್ಲಿ ಎನ
ಚಿಕನ್ ಐ್ತೀನಿ ಬೇಡ ನೆಕ್ಸ್ಟ್ ಟೈಮ್ ನೀಲ್ಲಿ
ಚಿಲಿ ಒಂದ್ ಸ್ವಲ್ಪ
ಏ ನೋಡ್ ದವಾಖಾನಿ ತೋರ್ಸ
ಗ್ಯಾಸ್ಟ್ರಿಕ್ ಆತ ಜಂಪ್ ಕುರ್ಸ್ ತಿಂದಿದ್ಯಲ್ಲಾ ಅಂತ ಎಣ್ಣಿ ಕರ್ದಿ ತಿನ್ಬೇಡ ಅಂತ ಅಂದಿದ್ರು ಡಾಕ್ಟರ್ ನ ಈಗೇಏನು ತಿಂದುೂ ಇಲ್ಲ ಮಂಗ್ಲ
ಸುಮ್ನೆ ಏನ್ ತಿನ್ನತ್ ಪಾಯನ್ನ ಹಣ್ಣ ಹಂಪ್ಲ ಪಿಕ್ಸ್ ಇಟ್ಕೋಕರ್ನೆ ಎಲ್ಲ ಹನ್ನದ ಆಪಲ್ ಮ್ಯಾಂಗೋ ಮಂಗ ಬಡ ಈ ಕಿತ್ತಲೆ ಹಣ್ಣು ಪೇರು ಕ ಇತವು ತನ್ ತಂದ ಇಟ್ಕನ ನಂಗಗೆ ಯಾಕ ಆಗಿ ಬರಲ್ಲ ನೀ ಹಿಂಗ ಮಾಡ್ಬೇಕ ಆದ್ರೆ ನಿಂಗ ಏನ್ರ ಖರ ಖರ ತಿನ್ಬೇಕು ಅನ್ಸ ಅ್ರ ಮನ ಅಂದ ಚೂ
ತಂದರ್ತ ಎಲ್ಲ ಅ ಅ ಸಾಖಯ ನನಪುರ ಇರಲ್ ನೋಣ ಬಾಳ ದಿನ
ಮ ತಕ ಆಟ ದ ಕಾಲೇಜ್ ತಕೊಂಡಿರ್ ಮ್ತದ ಏನ್ ದೊಡ್ಡ ಕಾಲೇಜ ಇದಾರ
ಹ
ಸುಮ್ಮಿಲೆ ಎಲ್ಲರು ತಗೊಂಡಿದ್ ನಡತಿದ್ದೇನಾ
ಓನ್ ಇಷ್ಟಯ
ಹ್ಮ ಒಂದ್ ಇಪ್ಪತ್ತೈದಾಗ
ನಮ್ಮ್ ಅಕ್ಕಾನ ಇವತ್ತನ ಇದ್ರ ಮುಗಸಕನ್ ಜೋಳ ಮಾತಾಡತೆ ಆದ್ರ ನಿನ್ ಜೊತೆ ಮುಗೀತದ ನಮ್ಗೆಗ
ಏನ್ ಮುಗೀತು
ನೀ ನಾಲ್ಕೈದು ನಾಲ್ಕ್ ಆಗಿರ್ಬೇಕಕ್ ನೀ ಹಚ್ಚಿದ್ ಮನ
ಹ್ಮ್
ಇದೇ ನ ಅಷ್ಟ
ಇಲ್ಲ ಹಂಗೇನಿಲ್ಲ
ಇದೇ ಮಾಡ್ಬೇಕಂತ ಹೇಳಿಿ
ಅದ್ ಹಂಗ ಅದ ಬಟ್ ಹಂಗೇನ ಒಳೆಯದು ನೀ ಹ ಅರ್ಥ ಮಾಡ್ಕೊಂಡಿ
ಹೌದಾ
ಎ ಅಟ್ ಲೀಸ್ಟ್ ಫೈ್ ಅಂತದ ಅದು ತರ್ಟೀಸ್ ಒಳಗೆ
ನಾನ್ ನೋಡಿಲ್ಲ ಅಕ್ಕ ಹೇಳಿದರು
ನೋಡಿನಿ ಎಟ್ಲೀಸ್ಟ್ ಐದ್ ಜನದ ದರ ಆಗಿರ್ಬೇಕು ಅಂತ ಅದ ಅಂದ್ರೆ ಐದ್ ಜನ ಮಾತಾಡ್ಬೇಕಕ್ ಮೂವತ್ರರಾಗ ಆಗಿರ್ತದ ಇದ್ ಜನ ಇದಂತ್ರ ಆಗ್ಯದ್ ನಂಗ ನಡೀತದ ನ ಆದ್ರ ಒ ನಿನ್
ಹಯದು
ಇದು ನೋಡ್ದ ಆ ಗ್ರೂಪಲ್ ಯಕ
ಹ್ಮ್ ಐದ್ ಹೆಂಗ ಆಯ್ತು
ಹ್ಮ ಮಮ್ಮಿ
ಒ ಕಾಂದ ನ ನನ್ನ
ಹ
ಅಂದ್ರೆ ಇನ್ನೊಂದು್ ಐವತ್ತು ಆಗ್ತದ ಹ್ಮ್
ಯವತಕಬ
ಅಷ್ಟ ಅದಾರ ಅವ ಬರೀ ಒಬ್ರ ಜೊತೆ ಮಾತಾಡಿದ್ರೆ ಅಷ್ಟ ಆತ ನಿಮ್ದು ಒಬ್ಬ್ರೊಬ್ರದ ಜೊತೆನೆ
ಹ್ಮ್ ಆತ ಆತ ಆ ನಂದು ಇಪ್ಪತ್ತಾರನೇದ ಇಿದೆ
ಹ್ಮ್ ಅಂದ್ರೂ ಬಂದಿಯಲ್ಲ ನು ನಾಕೆ
ಹಾ ಮುಗ ತತಿವತ್ತು ನಂದು
ನಾನೇ ಇವತ್ತ ನ ಆರಾಮ್ ಬೋಗಸ್ತ
ಆ ಠೆಂಗ ಮತಡ್ತಿ
ಮತ್ತ ನಂದ ಸೂಟೆನ ಹೂವ ಮ ನಿಮ
ಹ್ಮ ಎಕ್ಸಾಮ್ ಎಂತ ನೆಕ್ಸ್ಟ್್
ಇ ಎಷ್ಟನೇ ತಾರೀಕ್ ಅದಾವ ಇಪ್ಪತ್ಂಬತ್ತದಾವ
ಇಪ್ಪತ್ತೈದು್ ಇವತ್ತು
ಹ್ಮ್
ನಾನ್ ಹಾಕ್ದ ನು ನಡಿತೋತಾರ ಮಾತಾಡಿ ಮುಗಿಸಸು
ಹ್ಮ್ ಒ ನನ್ ಮತ್ ಒಂದ್ ತಿಂಗ್ಳ ಅದತ್ ಮತ್ತಂದ್ರ ಎಲ್ಲಾ ಓದತದತ್ತ ಅದಕ್ಕೆ ಹ್ಮ ಮಟ್ಟ
ಅದ್ರ ಒಟ ಒಂದ ತಿಗಳ ನ್ ಟೈಮ್
ಹ್ಮ್
ಹ್ಮ್ ಹ್ಮ
ಮತ್ತೆಷ್ಟು ತೋಷಕ ತಗತ ಸಸಂಗ
ಏನು ಇಲ್ಲ ಮತ್ತೆಷ್ಟು ತೊರ್ಸಿಲ್ ನಂದ
ಹ ಇ ಅದೇಷ್ಟಾದಕ ಪ್ರಸ್ತ
ಹಾ
ಅಪಡಟ್ ಬಂದದನಾ
ಹ್ಮ
ಅದು ಇನಿಿಯೈಂಗ ಒಂದ ತ ನಾಗಂತಲ್ಲಿ
ಅದ್ತದ ರೀಸ್್ಟಾರ್ಟ್ ಆದ್ರೆ ರೀಸ್್ಟಾರ್ಟ್ ಕೊಡ ತಗೊಳಂಂಗಗೆ ಇಲ್ಲದ
ಯಾಕ
ಏನ ಗೊತ್ತಿಲ್ವಾ ರಿಸ್ಟಾರ್ಟ ಅದ್ ಕೇಳ್ತದ ರಿಸ್ಟಾರ್ಟ್ ತಗಳಂಗೇ ಇಲ್ಲ
ಮತ್ತತ್ ವಪಸ್ ಇಲ್ಲಿ ಅಪ್ಡೇಟ್ ಅವೈಲಬಲ್ ಆತ್ ಬರ್ತೈತೆ
ಹ್ಮ್ ಅಂಗೆ ಬರತ ನಡ ಅವ್ರಿಗೆ ಯ ಗ್ರೂಪ್ ಚೇಂಜ್ ಮಾಡ್ಯಾರ ನಾಷ್ಟತಾ ಇನ್ನ ಮಾಡಿಲ್ ನಾನು ಅದೇ ಅದೇ ಅದೇ ಏನ್ ಟೀಮ್ ಗ್ರೂಪ್ ಇದ್ದವರ ವಾಟ್ಸಪ್ನಾಗ
ಹ್ಮ್
ಚೇಂಜ್ ಮಾಡ್ಯಾರವಾ
ಯಕ
ಬತ್ತರ್ ನಾಗ
ಯಾರ್ ಮಾಡ್ಯಾರ
ಅಾಕ ನ ಚೈತ್ರ ಅಂತಿತ್ ನೋ ಚಿತ್ರ ಏನ್ ಚೈತ್ರ
ಹ್ಮ್
ಆಾಕನ ಮೇಡಮ
ಮೇಡಮ್ ಅಕ್ಕಿ ಎಲ್ಲ ಶ್ವೇತಾ
ಗ ಆಕಿ ರಿಮೂವ್ ಮಾಡ್ಯಾರ ನಮ್ನೆಲ್ಲಾ
ಹ್ಮ ಬಾಳ ಅವ್ರ ಗೊತ್ತಾಯ್ತಾನ
ಹ್ಮ್ ಹ್ಮ ರಿಮೂವ್ ಮಾಡಿ ಹಂಗ್ ತಗ್ದ್ಗ್ದಿಲ್ಲ ಬ್ಯರೆ ಇದ್ರಾಗ ಜಾಯ್ನ್ ಮಾಡಸ್ಕೊಂಡ
ಅದೇ ಅಲ್ಲೇನ್ ಹೇಳ್ತಾರ
ಅದ ಅಲ್ಲಿ ಇದೆ
ಸುಮ್ಮೆ ಸಪ್ರಟ
ಏನ
ನಿಮ್ಮ ಮನೆಯನ್ರ ಎಷ್ಟೇನಾ
ಅದ ಇವತ್ಾರಾರ ಬಾಳ ಜನ ಅಂತಾರ
ಹ್ಮ್ ನಾನು ಅದನ್ನ ಇದನೇ ಆಗಿಲ್ಲ
ನಮ್ ಮೂರ್ ಜನ ನಡ್ ಮಾಡೀಿನಿ
ಮ ಒಂದ್ ಐವತ್ ಮಂದಿ ಇದಾರೆ ಒಳ್ಳೆ
ಎ ನಾಯ
ಹ ಹ ನಮ್ಮಮ್ಮಿ ಪಫೋನ್ ಕೆಟ್ಟಿದ್ಲೆ ಎರಡ್ೂರ್ ಸಾವಿರ ರೂಪಾಯಿ ಬೇಕಂತ
ಹ್ಮ್ ಎ ಬ್ಯಾಟ್ರಿ ನೀ ಹಗೈತಿಂತ ದೊಡ್ಡದ ಇತ್ತ
ಹುನ್ಲೆ ಸ್ಕ್ರೀನ್ ಟಚ್ ನಮ್ಮ್ ಅಕ್ಕ ಒಳೆದ ಕೊಡ್ಸಲ್ಲು
ಹ್ಮ್
ಅದು ಹೋಗದತ್ತ ಅದಕ್ಕ ಇಮೇಲ್ ಐ ಡಿ ನಂದ್ ಹಾಕ್ಯಾರತ್ ಮೊದಲ ಎಂತ ಮಂದೆ ಐತೆತೆ ಅವ್ರಲ್ಲಿ ಓಟಿ ಪಿ ಹೇಳಳತ್ ಹನ್ನೊಂದು ಗಂಟೆಗೆ ಫೋನ್ ಮಾಡ್ಯ
ಎವ ಹ್ಮ್
ಹನ್ನೊಂದಕ್ಕ ವೈಬ್ರೇಟ್ ಇಟ್ಟಿದ್ದೆ ಅದು ವೈಬ್ರೇಟ್ ಆಗಾನ ಒನ್ ನೋಡ್ತೀನಿ ಮನ ಮಮ್ಮಿ ಅದಕ್ ಈ ಟೈಮ್ಗೆ ೋನ್ ಹಚ್ತನಿ ಒ ಟಿ ಪಿ ಹೇಳಂದ್ರು ಹೇಳಿದ್ದೇವೆಏ್ದ ಮ ಕೇಳ್ತೀನಿ ನಂದು ಇಮೇಲ್ ಐ ಡಿ ಸಂಬಧಾ ಏ ನಂದು ಇಮೇಲ್ ಇಮೇಲ್ಲ ಲಾಗಿನ್ ಆಗ್ಬೇ್ರ ನೀವ ಅಂದೇ
ಹ್ಮ ಅದಷ್ಟೇ ಕ್ಕ ಬರಲ್ತ್ ಅದು ಎಸ್ ಸಾಯಮ್ಮ ನಂಬರ್ ಬರ್ತದ ನೋಡದು ಲಾಗಿನ್ ಆಗ ಅದ ಬಂದತ್ ಅಂದ್ರನು ಇರ್ಲಿ ಬಿಡತ್ ತಿಳಿನಿ ಕ ಕೊಡ್ ಬರಂತತ್ಂದ್ರ ಮುಂಜಾನದಕ್ಕೆ ಹೇಳಿದೆ ನೀವು ನಂದು ಕ ಬ್ಯಾಡ್ರ ನಂದುಗ್ ಪ್ರಾಬ್ಲಮ್ ಅದ ನಮ್ಮ ನಮ್ಮ ಅಕ್ಕಗ ಆದ್ರ ನಮ್ಮ ಕೇಳಲ್ಲ ಸುಮ್ ನಂದಕೆ ಆಳ್ತಾಣ್ಣ ಮಾಮ ಮಾಡ್ಯನ ತಂಗ ನಮ್ಮ್ ಅ ನಮ್ಮ ಮಮ್ಮಿಗಳೇನು ನಂದು ಕಾಲೇಜ್ ಕದ ಕೊಟ್ಟಿರ್ತೀನಿ ಮಮ್ಮಿ ನನ್ಗೆ ಎಫೆಕ್ಟ್ ಆಗ್ತದ ಇಮೇಲೆ ಇಬ್ರ ಇಬ್ರು ಯೂಸ್ ಮಾಡಿದ್ರೆ ಸಾಕ್ತಿ ಸಕ್ಯೂರಿಟಿ ಓಕನ್ ಪ್ರಾಬ್ಲಮ್ ಆಗಲ್ಲ ಎನ್ಲಿ ನಮ್ಮ ಮಮ್ಮಿ ಫೋನ್ ಮೊದ್ಲಿ ಸೆಕ್ಯೂರ್ ಇಲ್ಲ
ಹ್ಮ್ ಏನ ನಂಗೆ ಯ್ರಿಗೆ ನಂದ್ದ ಈದನ್ನೇ ಕೊಟ್ಟಿಲ್ಲ... ಗೋತ್ತಿಲ್ಲ?
ಅದಾ ಈಗ ಇನ್ನೊಬ್ರದು ನಮ್ ಫೋನ್ ನಗೆ ಲಾಗಿನ್ ಅದ್ರ.
ಹ್ಮ್
ಅವ್ರ ಫೋನ್ ನಂಬರ ಇದು ಅವ್ರದ ಹೆಂಗ್ ಆಗ್ಬೇಕ ನಮ್ದೊಳಗ ಏನೇ ಹೇಳುದಲ್ ಮೊನ್ನೆ
ಏನ ಈ ಅಪ್ಪಿಂದ
ಅಲ್ಲಿ ಹೊಸ ಕಾರ ಅಲ್ಲಿ ಇನ್ನೊಂದು ಅದ ಯಡಮ
ಹಂಗ್ ಗೊತ್ತಿಲ್ಲ ನನ್ಗ ನಾನು ಅಂದ್ರೆ ಅಮೌಂಟ್ ವಿತ್ಡ್ರಾ ಮಾಡ್ಕೊಳಾಕ್ ಅಕೌಂಟ್ಐ ಒಂದ್ ಒಬ್ಬರ್ದೇ ಒಬರ್ದಕ್ಕೆ ಒಂದೇ ಬ್ಯಾಂಕ್ ಅಕೌಂಟ್ ಇಬ್ಬ್ರ ಆಡ್ ಮಾಡ್ಬಕ್ ಬರ್ತದ ಅನ್ಕೊಂಡಿದೆ ಬಟ್ ಒಬ್ರ್ದೇ ಬರ ಕಾಂತ ಹ್ಮಇನಾಡಿಬಲ್ ಹ್ಮ್.....
ಇನ್ನೊ ಪರ್ಸನ ಲಕ್ಷನ್ಲ್ ಆನ್ ಇಂಟೆಜಿಬಲ್
ಆ ಇಲ್ಲ ಅನ್ಸತ್ ತಂಗ ಹ್ಮ ಇನಾಡಿಬಲ್
ದತ್ತಣ ನಾನು ಪಾರ್ಟಿ ಕೊಡಸ್ತೀನಿ, ಬಾ ಅನಕತನ.
ಹ್ಮ್ ಹೋಗ್ಬೇಕ್ಲಾ ಹೆಂಗಿದ್ರು ಎಕ್ಸಾಮ್ ಇರ್ತಾತೇ. ಮಾಡ್ಬೇಕಲ, ಮತ್ತೆ?
ಊರಿಗ್ ಹೋಗಿದವಲ ಅಲ್ಲಿ ನಾವ್ ಬೇಕ್ ನೀವ್ರೇನ್ ಮಾಡ್ತವಲ್ಲಾ ಊರಿಗ್ ಹೋಗಿದ್ವಿ
ಹಾ ಹೌದುರಾಗಿದ್ರಲ್ಲ ಆ ಇಲ್ಲ ಈ ಈಗಾರ ಏನ್ಯಾಗಿದೆ ಒಟ್ರು ಸೇರಿ ಮಾಡ್ರಿ
ಇಷ್ಟ ದಿನ ಆದ್ಮಕ್ ಹತ್ತ್ ತಾರೀಕ ಬರ್ತ ಡೇ ಮಾಡ್
ಅಯ್ಯ ಅದ್ರಾಗೆ ನಂದ್ ಇದ್ದಿಲ್ಲ ನೀವ್ ಬಂದಿಂದ ಮಾಡ್ಬೇಕಿತ್ ನೀವು
ಹ್ಮ್ ಅದಕ್ಕೆ ಇವ್ರಲ್ರೂ ಅಲ್ಲಲ್ಲೇ ನವ್ಬಕೆನೇ ಬಟ್ ಅವ ಪಾರ್ಟಿ ಎಲ್ಲರಿಗೆ ಕೊಡಸ್ತೀನ್ ಬರ್ರೇ ಅಂಕತನ ಬಂಟವಾಲ್ ಲತಾ
ಅಲ್ಲಾ ಭಾಗ್ಯ ಅವನ್ ಹುಡುಗಿಲ
ಇದೇನ್ ಲೇ ಹಾ
ಮತ್ತ್ ಅಕಿಯಾರ ಮಾಡ್ಬೇಕು?
ಹ್ಮ್ ಹ್ಮ್ ಅಲ್ಲತ ಮೊದ್ಲ ಆಕ ಮುಂಚೆನನವಲ್ಲ ನೀದು ನಾವ ಇಬ್ರ ನಾವ್ ಬೇಗ್ನೆ ನಮ್ಮ್ ಅಕ್ಕ ಇರ್ಲಿ ಯಾಕೆ ಮಾಡ್ಲಿಕ್ಕೆ ಮತ್ತೇನು ನೀ ಮಾಡ ಅಂತ ಅಂದಿದ್ಲು ಒಂಬತ್ತನೇ ತಾರೀಕು! ನೀವು ಊರಿಗೆ, ಹೋದ್ದು? ... ನಾವೇ ಒಂದ್ ದಿವಸ! ನಿಂತ್ರಿ ಅಂತ ಹೇಳರು ನಿಂತಿರ್ಲಿಲ್ಲ? .... ಹಾ, ಹೌದ. ... ಇರು ಹಾಚುತ್ತೀನಿ? ..
ಹ್ಮ್ ...
ಇಲ್ಲೇ ಇರು. ..
ಹ್ಮ್ ..